ನಮ್ದ ನೆಟ್ವಕ್ ಬ್ರೇಕ್ ಆಯತೈತಿ ವಾಯಕ್ಕ ಹಾ ಕೇಳಿಸ್ತಿದೆ ಹೇಳಿ ಅಕ್ಕ
ಏನ್ ಮಾಡ್ತಿದ್ದೀರಾ
ಹ ಕಾಯ್ ಆ ಕೂತಿದ್ದೆ ನಿಮ್ದು ಊಟ ತಿಂಡಿ ಆಯ್ತಾ
ನಿಮ್ಮದು ಆಯ್ತಾ
ಆಯ್ತು ನಾಷ್ಟು ಏನ್ ಮಾಡಿದ್ರಿ
ನಾಷ್ಟ ನಮ್ದು ಮುದ್ದೆ ಸೊಪ್ಪ ಸಾಂಬಾರು ರೈಸು ಬೇಳೆ ಸಾಂಬಾರು
ಹಾ ಹಾ ಎಲ್ಲ ಬೆಳಿಗ್ಗೆ ಮಧ್ಯಾಹ್ನಕ್ಕೂ ಆಗತ್ತ ಅನ್ಸುತ್ತೆ ನನ ಅಮ್ಮ ಇರ್ಲ್ಲಾ ಇವತ್ತು ಅಮ್ಮ ಎಲ್ಲ ಫಂಕ್ಷನ್ಗೆ ಹೋಗೋ್ರೆ ನಾವು ಚಿತ್ರನ ಮಾಡ್ಕೊಂಡಿದ್ವಿ ನಾನ ನನ್ನ ತಂಗಿ ಹ್ಮ್ ತಿನ್ಬೇಕು ಇನ್ನ ತಿಂದಿಲ್ಲ ಕೆಲ್ಸ ಮಾಡ್ಕೊಂಡ್ ಕೂತಿದೀವಿ ಫೋನ್ ನೋಡ್ಕೊಂಡ ೊಂಡು ಹ ಮನೇಲಿ ಇದ್ರೆ ಏನು ಮಾಡಕೆ ಆಗಲ್ಲ ಹ್ಮ್ ಅಂದ್ರೆ ನಾಳೆ ಅಮವಾಸ್ಯೆ ಐತಲಾಕ್ಕ ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಮಳೆ ಬೇರೆ ಬರ್ತಾ ಇದಿ ಬಟ್ಟೆ ವಾಶ್ ಮಾಡಿದ ವಿ ಹು್ಣದ
ಹಾ ಸರಿ ಸರಿ ಮತ್ತೆ ನಿಮ
ಮತ್ತೆ ಹನ ನಾನು ಚಿಕ್ಕ ಕ ಇಪ್ಪತ್ ಮೂರು ವರ್ಷ ಈಗ ನನಗೆ ನಿಮಗೆ
ಇಾ ಹಲೋ ಹಲೋ
ಕೇಳಿಸ್ತಿಲ್ವಾ ಅಲೋ
ಇಪ್ಪತ್ತ್ಮೂರ
ಹಾ ನಿಮ್ಗೆ
ಹಾಗಾದ್ರೆ ನಾನ್ ನಿಮ್ಗಿಂತ ಒಂದ್ ವರ್ಷದ ಚಿಕ್ಕವಳು
ಹೌದಾ ಎಷ್ಟು ವರ್ಷ ಆಗಿದ್ರೆ
ಇಪ್ಪತ್ತೆರಡು
ಹಾ ಹಾ ಹ ಪರವಾಗಿಲ್ಲ ಆಾದ ಬಿಡನ ಹ ಹೇಳಿ ಅದಕ್ಕೇನ ಅದ್ರಲ್ಲಿ ಏನಿದೆ ಗೊತ್ತಿಲ್ದರ ಅವ್ರನ ಹಂಗಂದ್ರೆ ಏನ ಆಾಗಲ್ಲ ಸು ಹ್ಮ ಬಿ
ಅಕ್ಕ ಅಕ್ಕ ಅಂತ ಕರೀತ ನನ್ಗ್ ಬೇರ ಗಿಲ್ ಫಿಲ್ ಆಗ್ತಿತ್ತು ಅದಕ್ಕೆ ಹ್ಮ್ ಸರಿ ಏನು ಏನು ಇಲ್ಲ ಟ್ವೆಲ್ತ್ ಇಲ್ಲ ಇಲ್ಲ ಟ್ವೆಲ್ತ್ ಮುಗಿತು ಮನೇಲ್ಲ ಇದ್ದೀವಿ
ಹಾ ಮದ್ವೆ ಆಗಿದ್ಯಾ ಅಪ
ಇಂದ ಮದ್ವೆೆಗೆ ಇನ್ನೊಂದ ಎರಡ್ ತಿಂಗಳಿದೆ
ಹಾ ಹಾ ಹಾ ಸರಿ ಸರಿ
ಹ್ಮ್ ನಿಮ್ಗೆ ಇಲ್ಲೇ ಎಲೆಮಲ
ಹ ಹಾ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಾನು ಇನ್ನ ಬೇಡ ಅಂದ್ರೆ ವರ್ಕ್ ಮಾಡಕ್ ಹೋಗ್ತೀನಿ ಇನ್ನೊಂದ ಎರಡ್ ವರ್ಷ ಬೇಡ ಅಂತ ಹೇಳ್ಿ ಿದ್ದೀನಿ ನೋಡ್ಬೇಕಕ್ ಏನ್ ಮಾಡ್ತಾರ ಏನು ಸುಮ್ನೆ ಇರ್ ಸದ್ಯಕ್ಕಗ ಹಾ ಅಂದ್ರೆ ಊರಲ್ಲಿ ಇದೀ್ರೆ ಮಾಡ್ಬಿರ್ತಿದ್ರಿ ಬಿಕಾಮ್ ಆಗಿದೆ
ಬೇಕಮ್ಮ ಸರಿ ಸರಿ
ನ ಮಾಡಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿದ್ದೀನಿ ನೋಡ್ಬೇಕು ಸದ್ಯಕ್ಕೆ ಮಾಡಲ್ಲ ಅಂತ ಅನ್ಸುತ್ತೆ ಅದೇ ನೆಕ್ಟ್ ಈ ವರ್ಷ ಷ ಬಿಡ್ಬೋದೇನ ಬಿಟ್ಟ ನೆಕ್ಸ್ಟ್ ವರ್ಷ ಮಾಡ್ತಾರ ಅನ್ಸುತ್ತೆ ಹ್ಮ್ ಅಟ್ಲೀಸ್ಟ್ ಅಂದ್ರೆ ಓದಿದ್ದಕ್ಕೆ ನೀವ್ ವ್ಯರ್ಥ ಆಗ್ಬಾರ್ದಂತೆ ಅನರತ್ರನೇ ಬರುತ್ತೆ ನಮ್ದು ಊರು ಹ್ಮ್ ಹ ಹ
ಇಲ್ಲಿ ಏನು ಇಲ್ಲಪ್ಪು ಇಲ್ಲಿ ಜಾಸ್ತಿ ಓದ್ಸಲ್ಲ
ಹೌದು ಊರಲ್ಲ ಇದೀರಿ ನಮ್ಮನ್ನು ಹಂಗೆ ಮಾಡ್ಬಿಡ್ತಿದ್ರು ನಾವವು ಮೈಸೂರ್ಗ್ ಹೋಗಬಿಟ್ವಿ ಊರಲ್ಲ ಇದ್ರು ಮಾತ್ರ ಪಕ್ಕಷ್ಟರು ಮಾಡಾಕಿರೋರು ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳಿಗೆ ನಿಮ್ ನಮ್ ತರ ನಮ್ಗಿಂತ ಚಿಕ್ಕವರ್ಗಿರೋರ್ಗೆಲ್ಲ ಆಗ್ಲೇ ಎಂಗೇಜ್ಮೆಂಟ್ ಆಗೈತೆ ನಾವವು ಮೈಸೂರ್ಗ್ ಹೋದ್ವಲ್ಲಾ ಸ್ವಲ್ಪ ಓದದ್ರ ಕಡೆ ಇಂಟ್ರೆಸ್ಟ್ ಹೋಯ್ತು ಅವತ್ತು ಚೆನ್ನಾಗ್ ಓದ್ತವೆ ಓದ ಮಕ್ಕ ಹನಾ ಅಂತ ಸ್ವಲ್ಪ ಎಲ್ಲ ಹೇಳಿ ಇದ್ ಮಾಡ್ಸವ್ರ ಅಷ್ಟೇ ನಮ್ಮ್ ಮನೇಲಿ ಅದಕ್ಕಿಂತ ಹೆಚ್ಚು ಯಾರ ಯನ ಅಂದ್ರ ಸಾಕು ಬನ್ಬಿಡ್ ಅವ್ರ ಹಂಗಂತವ್ರ ಇವ್ರ ಹಂಗಂತ ತವ್ರೆ ಅಂತ ಆ ಮಕ್ಳು ಹಿಂಗಾಯ್ತು ಆ ಮಕ್ ಚಕ್ಕ ಹಂಗದ್ವು ನಿಮ್ ಕಿಂತ ಚಿಕ್ಕವು ನಿಮ್ಕ್ಕಿಂತ ದೊಡ್ಡವ್ರು ಹೆಂಗ ಅವ್ರೆ ಹಂಗವ್ರಿ ಅನ್ಕೊಂಡು ನಮ್ ಮಾತ್ಗಳು ಕೇಳಲ್ಲ ಅಂತ ಶುರು ಮಾಡ್ತ ಹ್ಮ್ ಹ್ಮ್ ಅವ್ರಿಗೆ ಮನೆಯವ್ರ ಅಂದಾಗ ಏನು ಅನ್ಸಲ್ಲ ಹ್ಮ ಹ್ಮ್ ಜನಗಳ ಏನಾದ್ರು ಅಂದ ಬಂದಬಿಟ್ಟ ಹ್ಮ್
ಸರಿ ನೀವು ಮಾಡ್ಕೊಳ್ಳಿ ನಮ್ಮನೆೆಲ್ಲ ಬೈತಾರೆ ಹಂಗೆ ಹಿಂಗೆ ಅಂತಾರೆ ಆದ್ರಿಂದಾನೇ ಕಡಿಮೆ
ಹ್ಮ ಅದ್ರದೇ ಪ್ರಾಬ್ಲಮು ಅರ್ದ ಇನ್ನೇನಿಲ್ಲಾ ಹ ನಮ್ಮ್ ಮನೇಲಿ ನಾವ್ ಚೆನ್ನಾಗ ಇರ್ತೀವಿ ಮನೇನೆೇ ಹಾಳ್ ಮಾಡದ ಅವರುಗಳು ಅಂದ್ರೆ ಸುಮ್ನೆ ಮಲ್ಲಿ ಇನ್ನೊಂದ ಏನ ಗೊತ್ತಾ ರಿಲೇಷನ್ ಅಲ್ಲಿ ಇದ್ಬಿಟ್ರಂತೂ ವೈ್ತು ಕತೆ ಈಗ ಹಂಗೆ ಆಗಿರೋದು ರಿಲೇಷನ್ ಅಲ್ಲಿ ಅವ್ರ ಅತ್ತೆ ಮಗ ಅಂದ್ರೆ ನಾವ್ ಚೆನ್ನಾಗೇ ಇದ್ದ ಇಷ್ಟ ದ ಅವರು ಏನು ಹೇಳಿರ್ಲಿಲ್ಲ ನಾವವು ಏನು ಕೇಳಿರ್ಲಿಲ್ಲ ಸುಮ್ನೆನೆೇ ಇದ್ದೋ ಈಗ ಅವ್ರದೊಂದು ಬೇರೆ ಸ್ಟಾರ ಅಗುತ್ತ ನಮ್ಮನ್ನೆ ಬೇಡ ಅನ್ಬಿಟ್ರು ಬೇಡ ಅನ್ಬಿಟ್ರು
ಹ ಅದೇ ಅದೇ ಹಗೆ
ಇನ್ಯಾರ್ ಬರ ಇನ್ಯ ಈಗ ಹುಡ್ಗಿ ಬೇರೆ ಹ್ಮ ಹ ಹುಡ್ಗಿ ಸಿಗೋದ ಕಷ್ಟ ಈಗ ಅವ್ರು ನಮ್ಮನ್ನೇ ಬೇಡ ಅಂದ್ಲಲ್ಲ ನಮ್ಗೇನ್ ಕಮ್ಮಿ ಆಗಿತ್ತು ಅವನು ಒಬ್ನೇ ಮಗನೇ ನಂಗೇನೋ ಏನ ಸಂಬಂಧದಲ್ಲಿ ಬೇಡ ಅನ್ಸತು ನನ್ಗ ಅನ್ಸಿದ್ ನಾ ಹೇಳ್ದೆ ಅವರು ಏನೇನೋ ಅನ್ಕೋಬ ಬಿಟ್ಟವ್ರೆ ಇವ್ಳ ಯಾರನೋ ಏನು ಮಾಡ್ತಾಳೆಂತ ಬಟ್ ನಮ್ು ನಾವೇನು ಅಂತ ನಮ್ಗ್ ಗೊತ್ತಿರ್ರುವಾಗ ಅವದ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಳಲ್ಲ ಒಂದೊಂದ್ಸತಿ ನಮ್ಮ ಅಪ್ಪ ಮುಂದಿರ್ ಮಾತಾಡ್ವಾಗ ಬೇಜಾರಾಗಬಿಡ್ದ ಹ್ಮ್ ಹ್ಮ್ ಹೌದು ಹೌದು ಸದ ಬಿಸಲು ಬರ್ತಾ ಐತೆ ಸ್ವಲ್ಪ ಬಯಸ್ಗಳು ಎಲ್ಲಾದ ನಾನೇ ಎತ್ತಾಕ್ಬಿಟ್ಟಿದ್ದೀನ್ ಬಟ್ಟೆನೆಲ್ಲಾ ಅಂದ್ರೆ ಮಿಷಿನ್ ಹಾಕಿನ್ ಡ್ರೈಯಾಗ ಒ ಒನ್ ಅವರ್ ಎರಡು ಅವರ್ ಬನ್ನಿ ಸಾಕು ಬಿಸಲು ಹ್ಮ್
ತಂಗಿ ಏನ್ ಮಾಡ್ತಿದಾರ
ಅವಳು ಓದ್ತವಳೆ ಹ್ಮ ಅವಳು ಪ್ಯಾರಾಮೆಡಿಕಲ್ ಮಾಡ್ತಾವಳೆ ಹಾ
ಸರಿ ಸರಿ ನಾವು ಬಿಸ ಎ ಮಾಡೋಣ ಅನ್ಕೊಂಡ್ವಿ
ಹಾ ಹಾ ಹಾ
ಹಾ ಸೇರಿ ಹಾ ಸೈನ್ಸ್ ಕಾಲೇಜಿಗೆ ಮಹಾರಾಣಿ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಸಿಕ್ಸ್ತೌಜನ್ ಕಟ್ಬಟ್ಟ್. ಕಟ್ಟಿದ್ವೀ. ಆಮೇಲೆ ಆಮೇಲೆ. ಮೈಸೂರಲ್ಲೇ ಇದ್ವಿ ಅವಾಗ ನಾವುೂನು. ಅಲ್ಲಿಂದ ಆಮೇಲೆ ಟ ಎನ್ ಗೆ ಟ್ರಾನ್ಸ್ಫ. ರ ಆಾಗಬೇಕಾದ್ರೆ. ಓದದ್ ಬೇಡ ಅಂತ ನಿಲ್ಸ್ಬ ಓಕು.
ವಾ ಹ್ಮ ಹಾ ಹಾ್. ನಾನು ಮಾರಾಣಿಸಲ್ಲಿ ಪ ಯು ಪ ಯು ಮ. ಅಂದ್ರೆ. ಂದ್ರೆ ಅವಾಗ ನಾನು ಓದ್ಬೇಕಾರೆ ಪಿ ಟೆಂತ್ ಮುಗ್ದಾಗ. ಐನೂರು ಹತ್ತಕ್ಕೆ ಲಾಸ್ಟ್ ಆಗ್ಬಿಟ್ಟಿತ್ತು. ಸ. ಹ ಇದು ಸೀಟು ಕಾಮರ್ಸ್ಗೆ ನ. ನಾನು ಸೈನ್ಸ್ ಬೇಡ ಕಾಮರ್ಸ್ ತಗೊಂತೀನಿ ಅಂತ ನಂಗೆ ಕಾಮ. ಸೈನ್ಸ್ ಎಲ್ಲ ಟಫ್ ಹಂಗ ಹೆಂಗೆ ಅಂತಿದ್ರು ಅಂದ್ಬಿಟ್ಟು. ಬೇಡ ನನ್ಗೆ.
ಹ್ಮ್ಮ್.
ಕಾಮೆ ಸೀಟ ಸಿಕ್ಕಿಲ್ಲ ಮರಣ. ಚ ಅಪ್ಲಿಕೇಶನ್ ಎಲ್ಲ ಆಗೋನ್ ಜಾಯ್ನ್ಕ್ಕೆ. ಇವರು ಸ್ವಲ್ಪ ಪೊಲಿಟಿಷಿಯನ್ ಎಲ್ಲ ಗ. ಿದ್ರು ಅಂತ. ತನ್ೀರ್ ಸಟ್ಟತ್ರ ಮಾತಾಡ್ಕೊಂಡ ಬಂದ್ರು. ಸೈನ್ಸ್. ಕಾಮರ್ಸ್ಕ್ ಸೀಟ್ ಕೊಡ್ಸಿ ಒಂದ್ ಸೀಟ್. ತ. ಆ ಅವ್ಳಗ್ ಸೈನ್ಸ್ ಬೇಡವಂತೆ ಅಂತ ಅವರು ಸೈನ್ಸ್ ತಗೊಳ್ಳಿ ಕಾಮರ್ಸ್ ಕೊಡ್ಸಲ್ಲ ಅಂತ. ಆಮೇಲೆ ನಾನ್ ಸೈನ್ಸ್. ಸೋದಲ್ಲ ಅನ್ಬಟ್ಟು. ಬಂದ್ಬಿಟ್ಟೆ ಮತ್ತೆ ಬೇರೆ. ಕಲಜಿದ್ದೆ ಅನದೇ. ಮಾರಣಿಸರ್ ತಗೊಂಡು ಹ್ಮ್ ಹ್ಮ್ ಇಲ್ಲ ಇಲ್ಲ ಈಗ ಅನ್ಿಸ್ತಿದ್ದೆ ಈಗ ಅನಿಸ್ತಿದ್ದೆ ಬೆಂಗ್ಳೂರ್ಗ್ ಬಂದ್ಮೇಲೆ ನಿಜ ಎಂತ ತಪ್ಪ ಕೆಲ್ಸ ಮಾಡ್ಬಿಟ್ಟೆ ಸೈನ್ಸ್ ಹ ಓದ್ಬೇಕಿತ್ತು. ಸೊ ಅಂದ್ರೆ ಫ್ಯೂಚರ್ ಚೆನ್ನಾಗಿತ್ತು ಅದ್ರಲ್ಲಿ ನಾವವು ಈ ಕಡೆ ಆ ಕಡೆನೂ ಇಲ್ಲ ಈ ಕಡೆನೂ ಇ ಇಲ್ಲಾನ ಹಂಗೆ
ಹ್ಮ ಕಾಮರ್ಸ್ ತಗೊಂಡ್ರೆ ಏನು ಬರಿ ಈ ಏನು ಹ್ಮ
ಹ
ಏನಂತಾರೆ ಟೈಪ್ ಹ ಕರೆಕ್ಟ್ ಅಕೌಂಟ್ಸು ಬರಿ ಟೈಪಿಂಗ್ ಇದ್ರಲ್ಲೇ ಕಾಲ ಕಾಲದೋಗ್ಬಿಡುತ್ತೆ ಹ್ಮ್ ಬೇರೆ ಆಪ್ಷನ್ ಇ ಕಲ
ಹೌದು ಮದೇ ತಲೆಕಿಟ್ಟಬೇಕಿು ಕಗ ನ ಹಗನ
ಅದೇ ಅದೇ
ಮೆಣ್ಸಿಿಕಾಯಿ ಮೆಣ್ಸಿಿಕಾಯಿ ಬೇರೆ ಹಾಕ್ಬೊಟ್ಟಿದ್ದೀವಿ ಬಿಸಿ್ಲುಿಗೆ ಅದಯ್ಯೋ ಎತ್ತೋದು ಹಾಕೋದ ಇತ್ತು ಾಗು
ಅದೇ ಅದೇ ಮಳೆನಾ ಕಡೆ
ಹ್ಮ್ ಮಳೆ ಬಂದ್ ಬಯ್ತು ಒ್ ಸ್ವಲ್ಪ ಹೊತ್ತ ಮಳೆ ಪತ್ತೆ ಬತ್ತಯ್ತಿೀ
ಹ್ಮ್ ಈ ಕಡೆ ಮಳೆನೇ ಇಲ್ಲ ಮತ್ತೆ ಮಧ್ಯಾಹ್ ಊಟ
ಹ್ಮ್ ಮತ್ತೆ ಏನು ಸಮಾಚಾರ
ಹ್ಮ್ೇನು ಇಲ್ಲ ಮಧ್ಯಾಹ್ನ ಊಟ ಆಯ್ತಾ
ಮನ್ನೆಲ್ಲ ಆಡ್ಬೇಕು
ಹ್ಮ್ ಏನೋ ಕೇೇಳಸ್ತಿಲ್ಲ ಅಲೋ
ಸಾತ್ರುಪರ್ವಾಗಿಲ್ಲ ಒಂದೇ ಸರ್ತಿ ಬಟ್ಟೆ ಇಸ್ಕೋಬೇಕು ಒಂದೇ್ ಸರ್ತಿ ಹಾಕ್ಬಿಟ್ಟ ಬರ್ಬೇಕು ಹಂಗೆ
ಹ್ಮ್
ಹ ಸದ್ಯ ಬಿಸ್ಲು ಬರ್ತಾ ಇತೆ ಸ್ವಲ್ಪ
ಹ್ಮ್ ಅಮ್ಮ ಏನ್ ಕೆಲ್ಸಕ್ ಹೋಗ್ತಾರಾ
ಹ ಅಮ್ಮ ಹೋಗ್ತರ ಫ್ಯಾಕ್ಟ್ರಗ್ ಹೋಗ್ತಾರೆ
ಹ್ಮ್ ಹ್ಮ್
ಅಪ್ಪಾನು ಅಂತಾರೆ ಯಾರು ಇರಲ್ಲ ಇವತ್ತು ಭಾನುವಾರ ಲ್ಲ ಎಲ್ಲಾ ಮನೇಲ್ಲೇ ಇರ್ತೀವಿ ಆದ್ರೆ ಇವತ್ ತು ಅಮ್ಮ ಫಂಕ್ಷನ್ಗೆ ಹೋಗೈತೆ ಒಂದ್ ಮರಿ ಹೊಡಿ ಫಂಕ್ಷನ್ ಮರಿ ಹೊಡ್ದೀದ್ರೂ ಒಬ್ರು ರಿಲೇಟಿವ್
ಹಾ ಹ ಸರಿ ಸರಿ
ಆ
ಮತ್ತೆ ಇನ್ನೇನ್ ಸಮಾಚಾರ
ಹೇಳಿ ನೀವೇ ಕೇಳ್ಬೇಕು ಹೇಳ್ಬೇಕು ಹೇಳ್ಬೇಕು ನೀವೆ ಹೇಳಿ
ಹಾ ಏನೆಳೋದು ಮದ್ವೇಗ್ ಬಂದ್ಬಿಡಿ ಹಾ ಮಾಡ್ಬೇಕು
ಎಷ್ಟು ಅಡ್ತಲಿದಯಾ ಯಾರು ಗೊತ್ತೇ ಇಲ್ವಲ್ಲಾ ಫ್ರೆಂಡ್ ಗಳು ಹೆಂಗ್ ಬರೋದು
ಅ ಏನು ನೂರನ್ನೆ
ಹ್ಮ ಆದ್ರೂ ಇಲ್ಲಿಂದ ಬರ್ಬೇಕು ಕಲಾ ಮೈಸೂರು ಹಾ
ಒಬ್ರೆ ಬರಲ್ವಾ
ಮತ್ತೆ ಇನ್ನೊಂದು ಸಮಾಚಾರ ಹಾ ಒಬ್ಬ್ರೇ ಓಡಾಡ್ತ ತ್ತಿನಿ ಬಟ್ ಆದ್ರೆ ನೀವು ಗೊತ್ತಿಲ್ದೇ
ನಾನ್ ಗೊತ್ತಿಲ್ಲ ಅಂತನ ಪರಿಚಯ ಆಗನ ಬಿಡಿ ಇವಾಗ ಯಾರು ಏನು ಅಂತ ಗೊತ್ತ ಇಲ್ದನೆ ಮಾತಾಡ್ಸ್ತಿದಿರ ಹಂಗೆ ಪ ಚಯ ಮಾಡ್ಕೊಂಡು ಬಂದ್ಬಿಡಿ ಹ್ಮ್
ಆಡನ್ ಆಡನ ಇನ್ವಿಟೇಶನ್ ಕಳಸಿ ನೋಡೋಣ ಬರದೆಲ್ಲ ಆಗಲ್ಲ ಹ್ಮ ವಿಶ್ ಮಾಡ್ತೀನ ಅಷ್ಟೇ ಹ ಎಕ್ಸಾಮ್ ಬೇರೆ ಅಯತ್ ನೆಂಗೆ ಹಾ ಕಾಂಪಿಟೇಟಿವ್ ಎಕ್ಸಾಮಾ ನೋಡಣ ಹ್ಮ ನೀವು ಯಾವ್ದಕ್ಕೂ ಆಕಿ ಇಲ್ವಾ
ಏ ಕೇಳ ಹಾ ಸರಿ